ನಮಸ್ಕಾರ.
ಎಲ್ರಿಗೂ ನಮಸ್ಕಾರ ಏನ್ ಮಾಡ್ತಾ ಇದ್ದೀರಾ.
ಎಂತಾ.
ಏನ್ ಮಾಡ್ತಾ ಇದ್ದೀರಾ.
ನಾವು ಸುಮ್ನೆ ಇಲ್ಲೇ ಕೂತಿದ್ದೀವಿ ಕಟ್ಟೆ ಮೇಲೆ ನೀವು.
ನಾವೂ ಸುಮ್ಮ್ನೆ ಮಲ್ಗಿದಿವಿ.
ಆಯ್ತಾ ಊಟ.
ಆಯ್ತು ನಿಮ್ದು.
ಹಾ ನಮ್ದು ಆಯ್ತು ಏನ್ ತಿಂದ್ರೀ.
ನಾವು ಅನ್ನ ಮತ್ತೆ ಹೀರೆಕಾಯಿ ಹಾಕಿ ಸಾಂಬಾರ್ ಮಾಡಿದ್ರು ಅದ್ ತಿಂದ್ವಿ.
ಓ ನೀವು ತರಕಾರಿ ಏನು ಎಲ್ಲಾ ತಿಂತೀರಾ.
ನಾವ್ ತರಕಾರಿ ತಿನ್ನಲ್ಲ ತರಕಾರಿನ ಸೈಡ್ಗಿಟ್ಟು. ಯಾ ಬರೀ ಸಾಂಬಾರಲ್ಲಿ ತಿಂತಿನ್ ನಾನು.
ಹ್ಮ್ ಹ್ಮ್ ನಾವು ನಮ್ಮ. ನಾವೇ ಮಾಡ್ಕೊಂಡಿದ್ವಿ.
ಹೌದಾ.
ಹೌದು, ನಾವು ಗೊಜ್ಜು ಮಾಡಿದ್ರು.
ಬದ್ಕಿದ್ರಾ.
ಹ್ಮ್ ನಾನು ಮಾಡಿದ್ರೆ ಏನಾದ್ರು ಅಗ್ತಿತ್ತೇನೋ ನನ್ನ ಗೆಳತಿ ಒಬ್ಬಳು ಮಾಡಿದ್ದಳು. ಅದನ್ನೆ ತಿಂದ್ವಿ.
ಅದಕ್ಕೆ ಪಕ್ಕ ಬದುಕ್ತಾ ಇರ್ಲಿಲ್ಲ ಬಿಡಿ.
ನಿಮಗ್ ಗೊತ್ತಿಲ್ಲ ನಾನ್ ಹೆಗ್ ಅಡ್ಗೆ ಮಾಡ್ತೀನಿ ಅಂತ ನಾನ್ ತುಂಬಾ ಚೆನ್ನಾಗೆ ಮಾಡ್ತೀನಿ.
ಹಾ ಹೌದಂತೆ ನಿಜ ಹೇಳ್ತಿದೀರಾ.
ನಿಜ್ವಾಗ್ಲೂ ಹೇಳ್ತೀನಿ ನಾನ್ ಎಲ್ಲಾ ತರದ್ದು ಅಡ್ಗೆ ಮಾಡ್ತೀನಿ.
ಹೌದಾ.
ಹೌದು.
ಯಾ ಏನೇನ್ ಅಡುಗೆ ಮಾಡ್ತೀರಾ ಹೇಳಿ ನೋಡೋಣ.
ನಾವೂ. ಪೂರ ಸಸ್ಯಾಹಾರಿಯಿಂದ ಮಾಂಸವಾರಿ ಮಾಂಸಾಹಾರಿ ಅಡುಗೆವರಿಗೂ ಎಲ್ಲವನ್ನು ಮಾಡ್ತೇವೆ.
ಹೌದಾ.
ಹೌದು ಬಿಸಿ ನೀರನ್ನು ಕೂಡ ಕಾಯಿಸ್ತೇನೆ ಟೀ ಕೂಡ ಮಾಡ್ತೇನೆ. ಕಾಫಿಯನ್ನು ಕೂಡ ಮಾಡುತ್ತೇನೆ. ಮ್ಯಾಗಿಯನ್ನು ಕೂಡ ಮಾಡ್ ಮಾಡ್ಕೊಳ್ತಿನ್ ನಾನು.
ಹೌದಾ.. ಇಷ್ಟೇಲ್ಲ ಮಾಡ್ತೀರೆನ್ರಿ ನೀವು.
ಹೌದು ಕಣ್ರೀ ನಿಮಿಗ್ ಮಾಡಕ್ ಬರಲ್ವಾ.
ನಂಗೂ ಬರುತ್ತೆ.
ನೀವೇನ್ ಏನ್ ಮಾಡ್ತೀರಾ ಮತ್ತೆ.
ಹಾ.
ನೀವೇನ್ ಏನ್ ಮಾಡ್ತೀರಾ.
ನಾವು ಸಸ್ಯಾಹಾರಿದಲ್ಲಿ ಇದು ಎಲ್ಲ ಮಾಡ್ತೀವಿ ಮಾಂಸಾಹಾರಿ. ಎಲ್ಲಿ ಅಲ್ಪ ಸ್ವಲ್ಪ ಬರುತ್ತೆ ಸಾಂಬಾರ್. ರೈ ಅದೆಲ್ಲ ಮಾಡ್ತೀವಿ ಬಿರಿಯಾನಿ ಒಂದ್ ಮಾಡ್ತೀವಿ ಅಷ್ಟೇ.
ಹ್ಮ್ ನಾನು ನಿಮಗೆ ಕೋಳಿ ಸಾರನ್ನು ಮಾಡುವುದನ್ನು ಹೇಳಿ ಕೊಡಲೇ
ಹಾ ಹೇಳಿ ಹೇಳಿ
ಮೊದಲಿಗೆ ಕೋಳಿಯನ್ನು ಫಸ್ಟು ಅಂಗಡಿಯಿಂದ ತಗೊಂಡು ಬಂದು ಕೊಡಿ
ಹ್ಮ ಆಮೇಲೆ
ಅದಾದ ಮೇಲೆ ಅದನ್ನು ಸ್ವಚ್ಛವಾಗಿ ತೊಳಿಯಬೇಕು
ಆಮೇಲೆ
ಅದಾದ ಮೇಲೆ ಗ್ಯಾಸ್ ಮೇಲೆ ಇಡಬೇಕು ಒಂದು ಖಾಲಿ ಪಾತ್ರೆಯನ್ನು
ಗ್ಯಾಸ್ ಮೇಲೆ ಇಡಬೇಕೇ
ಹಾ ಖಾಲಿ ಪಾತ್ರೆಯಲ್ಲೇ ಅದು ಏನದು ಬರುತ್ತಿರೋದು ಶಬ್ದ ನಿಮ್ಮ ಫೋನಿಂದ
ಅದು ಇಲ್ಲಿ ನನ್ ಗೆಳತಿ ಒಂದು ಫೋನ್ ತಂದು ಕೊಟ್ಟಳು ಅದು ನಾಳೆ ಯಾರಾದ್ರು ಔಟಿಂಗ್ ಗೇ ಹೋಗತಿದಾರಾ
ಬರಬಾರ್ದು ಅಂತ ಹೇಳ್ತಾರಲ್ಲ ಮಾತಾಡ್ಬೇಕಾದ್ರೆ
ಹೌದಾ ಇಲ್ಲ ಹೇಳಿ ಅದ್ ಬರಲ್ಲ
ಹೌದು ಕೋಳಿಯನ್ನು ಫಸ್ಟು ಖಾಲಿ ಪಾತ್ರೆಯನ್ನು ಒಂದನ್ನು ಇಡಬೇಕು ಒಲೆಯ ಮೇಲೆ
ಆಮೇಲೆ
ಅದಾದ ಮೇಲೆ ನಾವು ಈ ಕಡೆ ಅದಕ್ಕೆ ಹಾಕುವ ಒಂದು ಖಾರವನ್ನು ರೆಡಿ ಮಾಡಕೋ ಮಾಡಕೊಳ್ಬೇಕು ತಯಾರಿ ಮಾಡಿ
ಹಾ ಆಮೇಲೆ
ಖಾರಕ್ಕೆ ನಾವು ಈರುಳ್ಳಿಯನ್ನು ಮತ್ತೆ ಸೊಪ್ ಪ ಕೊತಂಬರಿ ಸೊಪ್ಪನ್ನು ಸೊ ಸೊ ಸ್ವಲ್ಪ ಸ್ವಲ್ಪ ಶುಂಠಿಯನ್ನು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಮತ್ತೆ ಸ್ವಲ್ಪನ್ ಹೌದು ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಮಿಕ್ಸಿಗೆ ಹಾಕೋ ಬಿಟ್ಟು ರುಬ್ಬಿಕೊಳ್ಳಬೇಕು
ಆಮೇಲೆ
ಆ ರುಬ್ಬಿಕೊಂಡ ಅಂಥ ಖಾರವನ್ನು ಸೈಡಲ್ಲಿ ಇಟ್ಟುಕೊಂಡು ಫಸ್ಟು ಕೋಳಿಯನ್ನು ತೊಳೆದ ಕೋಳಿಯನ್ನು ಅಲ್ಲಲ್ಲ ಸಾರಿ ಫಸ್ಟು ಖಾಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನು ಹಾಕ್
ನೀವು ಸಲ್ಪಾ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲ್ಲವೇ
ಫಸ್ಟ್ ಕೋಳಿಯನ್ನು ಹಾಕೋಬೇಕು ಆಮೇಲೆ ಉಪ್ಪನ್ನು ಕುದಿಸಬೇಕು ಫರ್ಸ್ಟ್ ತು ಕೋಳ್ ತೊಳೆದ ಕೋಳಿಯನ್ನು ಹಾಕಿ
ಉಪ್ಪು ಹಾಕಿ ಕೋಳಿ ಹಾಕ್ಬುದಲ್ಲ ಯಾಕ್ ಕೋಳಿ ಹಾಕದ್ಮೇಲೆನೇ ಉಪ್
ನೀವು ಒಮ್ಮೇ ಪ್ರಯತ್ನ ಮಾಡಿ ನೋಡಿ ಚೆನ್ನಾಗಿ ಬಂದರೆ ತಿನ್ನಿ
ನಾವು ಪ್ರಯತ್ನ ಮಾಡ್ತೀವಿ ನನಗೆ ಒಂದು ಅನುಮಾನ ಯಾಕೆ ನಾವು ಉಪ್ ಓ ಆಗ ಓ ಕೋಳಿ ಹಾಕದ್ಮೇಲೆ ಉಪ್ಪಾಕ್ಬೇಕು ಯಾಕ್ ಉಪ್ ಹಾಕದ್ಮೇಲೆ ಕೋಳಿ ಹಾಕ್ಬಾರ್ದು
ಬರೀ ಖಾಲಿ ಪಾತ್ರೆೆಯಲ್ಲಿ ಉಪ್ಪನ್ನು ಹಾಕಿದರೆ ಅದು ಖಾಲಿ ಪಾತ್ರೆಗೆ ಉಪ್ಪು ಹೋಗುತ್ತದೆ ಹೊರತು ಕೋಳಿಗೆ ಹೋಗುವುದಿಲ್ಲ ಹೌದು ಮತ್ತೆ ನೀವು ಕೋಳಿಯನ್ನು ಹಾಕಿದಾದ್ ಮೇಲೆ ಉಪ್ಪನ್ನು ಸುರಿಸಿದರೆ ಕೋಳಿಗೆಲ್ಲ ಅಂಟಿಕೊಳ್ಳುತ್ತದೆ
ಓ ಅವಾಗಸ ರುಚಿ ಕೊಡಸ್ತಾ
ಹಾ ಆವಾಗ ರುಚಿ ಬರುತ್ತದೆ ಅದಾದ ನಂತರ ನೀವು ತಯಾರಿಸಿಕೊಂಡ ಖಾರವನ್ನು ಅದಕ್ಕೆ ಹಾಕಿಕೊಳ್ಳಿ ಒಂದು ಸಾರಿ ಅದನ್ನು ತಿರುವಿಸಿ ತಿರುಗಿಸಿ ಸೋಟಿನಲ್ಲಿ
ಆಮೇಲೆ
ಅದಾದ ಮೇಲೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಅದಾದ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಗರಗರಸೆ ಗರಗರನ್ನ ತಿರುಗಿಸಿ ಬಿಡಿ.
ಹ ಗರಗರನ್ನ ಗರಗರನ್ನ ತಿರುಗಿಸಿ ಆಮೇಲೆ ಎಂತ ಮಾಡ್ಬೇಕು.
ಸ್ವಲ್ಪ ಹೊತ್ತು ಅದನ್ನು ಬೇಯ್ಯಲು ಬಿಡಿ.
ಅದು ನಾಟಿ ಕೊಳ್ಳಿನ ಫಾರಂ ಕೊಳಿನ.
ನಿಮಗೆ ಯಾವುದು ಬೇಕೋ ಅದನ್ನು ಮಾಡಿಕೊಳ್ಳಿ ನಾಟಿಕೊಳ್ಳಿ ಅದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತದೆ.
ಚರ್ಮ ಇರೋದ ಚರ್ಮ ಇಲ್ದಿರೋದ.
ಎಲ್ಲ ಕುಳಿಯಲ್ಲೂ ಚರ್ಮ ಇರುತ್ತದೆ.
ಇಲ್ಲ ಇಲ್ಲ ಇಲ್ಲ ನಾವು ಅಂಗಡಿಯಲ್ಲಿ ಚಿಕನ್ ಕೇಳಿದ್ದ ರೆ ಅವ್ರಂಗ ಕೇಳ್ತಾರೆ ಚರ್ಮ ಇರೋದ ಚರ್ಮ ಇಲ್ದಿರೋದ.
ಇಲ್ಲ ನಮ್ಮ ಕಡೆಯಲ್ಲಿ ನಮ್ಮಲ್ಲಿ ಮೂರು ತರದ ಕೋಳಿ ಬರುತ್ತದೆ ಒಂದು ಬಿರಿಯಾನಿಗೆ ಬಿರಿಯಾನಿಗೆ ಉಪಯೋಗಿಸುದು ಮತ್ತು ಫ್ರೈಗೆ ಉಪಯೋಗಿಸುವುದು ಬೇರೆ ಕೋಳಿ. ಸಾಂಬಾರ್ಗೇನ ಉಪಯೋಗಿಸುದು ಬೇರೆ ಕೋಳಿ.
ಹೌದಾ ಸಾಂಬಾರ್ಗೆ ನಾಟ ಕೋಳಿ. ಆ ಮೊಟ್ಟೆ ಕೊಳಿ ಬಂದ ಆ ಅಂದ್ರೆ ಆ ನಾಟಿನೇ ಫಾರಂ ಬಂದ್ಬಿಟ್ಟು ಬಿರಿಯಾನಿಗೆ
ನೋ ನೋ ನೋ ಇಲ್ಲ ಇಲ್ಲ ಇಲ್ಲ.
ಆರಮ್ ಬಂದ್ಬಿಟ್ಟು ಇದಕ್ ಅನ್ಸತ್ತೆ ಫ್ರೈಗೆ ಅನ್ಸತ್ತೆ.
ನಮ್ಮಲ್ಲಿ ಬಾಯ್ಲರ್ ಕೋಳಿ ಅಂತ ಬರುತ್ತದೆ ಅದನ್ನು ನಾವು ಉಪಯೋಗಿಸುತ್ತೇವೆ. ಬಿರಿಯಾನಿಗೆ ಮತ್ತು ಫ್ರೈಗೆ.
ನಮ್ರಲ್ಲಿ ಫಾರಂ ಕೋಳಿನೇ ಫೈ ಅಂತ ಮಾಡ್ತಾರೆ. ಯಾಕಂದ್ರೆ ಅದು ಬೇಯ ಆ ಬೇಗ ಬೇಯುತ್ತೆ ಅದಕ್ಕೆ.
ಇಲ್ಲ ಇಲ್ಲ ಫಾರಂ ಕೋಳಿ ಬೇಗ ಬೇಯ್ಯುದಿಲ್ಲ.
ಬಯ್ಯತಕ್ಕನ್ ಇನ್ನು ಮೊಟ್ಟೆ ಕೋಳಿನೇ ಲೇಟ್ ಆಗಿ ಬಯುತ್ತೆ ಫಾರಂ ಕೋಳಿ ಬೇಗ ಬಯುತ್ತೆ.
ನಮ್ಮದಲ್ಲಿ ಬಾಯ್ಲರ್ ಕೂಳಿ ತುಂಬಾ ಬೇಗ ಬೆಯುತ್ತದೆ.
ಹ್ಮ
ಇದು ಬೇಗ ಬೇೆಯುದಿಲ್ಲ ಅಂತ ಹೇಳುತ್ತಾರೆ ಹಾಗಾಗಿ ನಾವು ಅದನ್ನ ಬಳಸುತ್ತೇವೆ.
ಹೌದಾ.
ಹೌದು ಮತ್ತೆ ಆ ನಾಟಿಕಳಿ ಜೊತೆ ಒಂದು ಬಿಸಿ ಬಿಸಿ ಮುದ್ದೆ ಇದ್ದರೆ ಸ್ವರ್ಗವಂತ ಇರುತ್ತದ.
ಹಾ ಗೊತ್ತು ಗೊತ್ತು ಅಂದ್ರೆ ಇವು ಮಾಂಸ ಸಸ್ಯಾಹಾರಿಗಿಂತ ಮಾಂಸಾಹಾರಿ ಅಂದ್ರನೆ ನಿಮ್ಗಿಷ್ಟ ಅನ್ಸುತ್ತೆ. ಹಾ ನಿವ ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ.
ನಿಮಗ ಏನ ಇಷ್ಟ ಆಗುತ್ತೇ.
ನಮಗೆ ಸಸ್ಯಾಹಾರಿ ಅಷ್ಟೊಂದು ಇಷ್ಟ ಆಗಲ್ಲ ಮಾಂಸಾಹಾರ ಜಾಸ್ತಿ ಇಷ್ಟ ಆಗುತ್ತೆ.
ಹ್ಮ ಹ್ಮ ನೀವು ಮಾಂಸಾಹಾರಿಯಲ್ಲಿ ಕುರಿಯನ್ನು ತಿನ್ನುತ್ತರೆ.
ನಾವು ಸಾಂಬಾರ್ ಬಿಟ್ಟು ಎಲ್ಲಾ ತಿಂತೀವಿ. ಮೀನು ಹಾ ತಿಂತೀವಿ.
ಎಲ್ಲವನ್ನು ತಿನ್ನುತ್ತೀರಾ.
ಮೀನು ತಿಂತೀವಿ ಮಟನ್ ತಿಂತೀವಿ ಚಿಕನ್ ತಿಂತೀವಿ ಆಮೇಲೆ ಅಷ್ಟೇ ಕಂಡರತೀರಾ ನಾವು
ಸಸ್ಯಾಹಾರಿಯಲ್ಲಿ ಏನೇನು ತಿನ್ನುತ್ತೀರಾ
ಸಸ್ಯಾಹಾರಿ ಕಡೆ ನಮ್ಗ ಆಗಲ್ಲ
ದೋಸೆ ತಿನ್ನಲ್ಲ ಇಡ್ಲಿ ತಿನ್ನಲ್ಲವ ಪಲಾವು್ ತಿನ್ನಲ್ಲವ
ಆ ದೋಸೆಗೆ ಚಿಕನ್ ಸಾಂಬಾರ್ ಇರ್ಬೇಕು ಇಡ್ಲಿಗೂ ಚಿಕನ್ ಸಾಂಬಾರ್ ಇರ್ಬೇಕು ಚೆನ್ನಾಗಿರುತ್ತೆ ಟಮಟಾಬಾದ್ ಬದ್ಲು ಬಿರಿಯಾನಿ ಇದ್ರೆ ಇನ್ನುೂ ಚೆನ್ನಾಗಿರುತ್ತೆ
ಹೌದು ಹೌದು ನೀವು ತುಂಬಾ ತುಂಬಾ ವಾರ ಪೂರ್ತಿ ಮಾಂಸಾಹಾರಿನೆ ತಿನ್ನುವ ಹಾಗೆ ಕಾಣಿಸ್ತೀರಾ
ಹ ಇಲ್ಲ ಇಲ್ಲ ಇಲ್ಲ ಮಿಂದ ಪೂರ ವಾರ ಪೂರ ತಿದನ್ಬಿಟ್ರೆ ಅಷ್ಟೇ ಮೇಲೆ ನಾನು
ಏಕೆ ಏನಾಗುತ್ತದೆ
ಬಾಡಿ ಹೀಟ್ ಆಗ್ಬಿಟ್ಟು ಅಷ್ಟೆ
ದೇಹಕ್ಕೆ ಏನು ಆಗುವುದಿಲ್ಲ ಅನ್ಸುತ್ತೆ ನಾಟಿ ಕೋಳಿ ತಿಂದರೆೇ ನಾಟಿ ಕೋಳಿನ ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತದೆೆಯೇ
ನಿಮಗ್ ಗೊತ್ತಿಲ್ಲ ಅಷ್ಟೇ ಅ ಹಗೆಲ್ಲ ತಿನ್ಬಾರ್ದು ವಾರದಲ್ಲಿ ಪೂರಾ ಮಾಂಸಾಹಾರಿನೇ ತಿನ್ಬಾರ್ದು
ಹೌದು ಹೌದು ನಾನು ನಿಮಗೆ ಒಂದು ಸಲಹೆ ಅನ್ನು ನೀಡಲಿ
ಏನ್ ಗೊತ್ತಾ ಸಸ್ಯಾರಿಗಿಂತ ಮಾಂಸಾಹಾರಿನೇ ನಾ ಜೀರ್ಣ ಆಗೋದು ತುಂಬಾ ಸಮಯ ತಗೊಳ್ಳುತ್ತಂತೆ
ಓ ನಮ್ಮ ದೇಹದಲ್ಲಿ
ಹಾ ಹೌದು ಅದು ಬೇಗ ಜೀರ್ಣ ಆಗಲ್ಲ ಅದಕ್ಕೇನೆ
ಆದರೆ ಕೋಳಿಯನು ತಿಂದವರು ಬೇಗ ದಪ್ಪ ಆಗುತ್ತಾರೆ ಅಂತ ಕೇಳಿಪಟ್ಟಿದ್ದೇನಲ್ಲ ನಾನು
ದಪ್ಪ ಆಗಗಲ್ಲ ಗಂಗಡಿ
ಕೋಳಿ ತಿಂದ್ರ ಆಗ ಅ ಕೋಳಿ ಅಂತಲ್ಲ ಮಾಂಸ ಅನ್ನೋದು ಮಾಂಸದಲ್ಲಿ ತುಂಬಾ ಇದು ಇರುತ್ತೆ ಫ್ಯಾಟ್
ಬಿರುತ್ತೆ ಕೊಬ್ಬು
ಕೊಬ್ಬು ಹೌದು ಕೊಬ್ಬು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅದನ್ನು ತಿಂದರೆ ದಪ್ಪ ಆಗುತ್ತಾರೆ ಅಂತ ಹೇಳ್ತಾರಲ್ಲ
ಮಟನ್ಲ್ಲಿ ಮಟನ್ ಅಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಚರ್ಬಿ ಅಂತಾರೆ ಅದನ್ನ
ಹಾ ಹೌದು ಮ
ಚಿಿಕನ್ ಅಲ್ಲಿ ಚರ್ಬಿ ಎಲ್ಲ ಇರಲ್ಲ ಮಟನ್ ಅಲ್ಲಿ ಜಾಸ್ತಿ ಚರ್ಬಿ ಇರುತ್ತೆ
ಹೌದು ಅದು ಮತ್ತೆ ಕುರಿ ಸಾಂಬಾರಲ್ಲಿ ತುಂಬ ಎಣ್ಣೆ ಎಣ್ಣೆ ಅಂಶ ಉಂಟು ಸಿಗುತ್ತದೆ ಎಲ್ಲ ನಾವು ಊಟ ಮಾಡ್ಬೇಕಾದ್ರೆ ಎಲ್ಲ
ಹ ಆದ್ರೆ ಆ ಎಣ್ಣೆನ ಸಾಂಬಾರ್ ಎಲ್ಲ ಮಾಡಾದ್ಮೇಲೆ ಆ ಎಣ್ಣೆನ ಭಾಗ ಮಾಡ್ಬೋದು
ಹೌದಾ ಆ
ಒಂದು ಚೋಟಲ್ಲಿ ಎತ್ಕೊಂಡು ಆ ನೀವು ಸಾಂಬಾರು ಮಾಡಾದ್ಮೇಲೆ ಆ ಎಣ್ಣೆ ಮೇಲ್ ಮೇಲೆ ತೇಲುತ್ತಲ್ಲ ಅವಾಗ ಎಣ್ಣೆನ ಎತ್ತಿ ಆಗ್ ಹೌದು ಅಷ್ಟೇ
ಹೌದಾ ನನಗೆ ನಿಮ್ಮ ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಮಾಹಿತಿ ಇಲ್ಲ ಯಾಕೆಂದ್ರೆ ನಾನು ತಿನ್ನುವುದು ಕೋಳಿ ಮಾತ್ರವೇ ನನಗೆ ಹಾ ನನಗೆ ನಿಮ್ಮ ಜೊತೆ ಮತ್ತೆ ಮಾತಾಡಿ ನನಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು.
ಮತ್ತೆ ಸಿಗುವ.
ಮತ್ತೆ ಆಗ್ಲಿ ಕರೆ ಮಾಡ್ತಾ ಇರಿ.
ಹಾ ಧನ್ಯವಾದಗಳು.
ಧನ್ಯವಾದ.